ಹಲೋ
ಹಾ ಎಲ್ಲಾ ಆರಾಮಣಾ ನೀ ಆರಾಮ
ಹ್ಮ ನಾ ಅವರಮ್ಮಡೆ ಪಟೆ
ಊಟ ಐನ ಎಲ್ಲೋಳಣ ನಷ್ಟ ಆಗದು ಮುಂಜಳೆ ಎಂಟು ಗಂಟೆ
ನಷ್ಟಯದ ಮತ್ತೆ ಏನ್ ಮಾಡಕ್ತ ಕೆಲ್ಸ
ಏನ ಇಲ್ ನೋಡೋಣ ಸುಮ್ಮ್ ಇದ ಉದ್ದ ತಿರ್ಗಾಡ್ಗೋದ ಕುತ ನೋಡ ಏನ್ ಕೆಲ್ಸ ಇಲ್ಲಾ ಭಕ್ಷಿ ಎಲ್ಲಾ ಎಲ್ಲಾ ಬೀಜ ಬೀಜ ಬಿತ್ತವಿ ಬಿತ್ತಕಿರಿ ಆ ಕಡೆ ಕಡ್ತಿ ಅಳ್ಳತ್ತವಿ ಮಳಿ ಬರಲ್ಲ ಆದ ಏನಿಲ್ಲಲ್ಲ ಕೆಲ್ಸಲ್ಲಿ ಏನಿಲ್ಲಾ ಬೆಂಗ್ಳೂರ್ ಹಬೇಕಂತ ಮಾಡೀವಿ ಹಣ ಯಾವ ಕೆಲ್ಸ
ಇನ್ನಗ ಒಬ್ರು ಫೋನ್ ಹಚ್ಚಿದ್ರ ಪಾರ್ವತಿ ಅಂತಂದಸ ಯಾವಗಿ ರಿಲೇಷನ್ದ ಹ
ಅರವತ್ತ ಅಣ್ಣ ಏನ್ ಕೆಲ್ಸ ಅದಣ್ಣ
ಅವರು ಒಂದು ಪ್ರೈವೇಟ್ ಕಂಪನಿ ಅದಂತ ಅವ್ರದ್ದ
ಪ್ರೈವೇಟ್ ಕಂಪ್ನಿ ಅಣ ಆ ಕಂಪ್ನಿಯಾಗ ಏನ್ ಕೆಲ್ಸ ವರ್ಕಿಂಗ್ ಏನ್ ಏನ್ ಕಂಪ್ಯೂಟರ್ ಏನ್ ಮಾಡ್ಬೇಕಕ್ ಕೆಲ್ಸ
ಇಲ್ಲ ಅಲ್ಲಿ ಅವ್ರು ನಮ್ಗೆ ಟ್ರನಿಂಗ್ ಪಡ್ತಾರಂತ ಟ್ರನಿಂಗ ಒಂದ್ ಮೂರು ದಿನ ಟ್ರನಿಂಗ್ ಇರ್ತಂತ ಹೌ ಅಲ್ಲಿ ನಾಲ್ಕ್ ತರ ಕೆಲ್ ಒಂದು ಕಂಟೆಂಟ್ ಕ್ರಿಯೇಶನ್ ಅಂತ
ಹಣ
ಹ ಮತ್ತೆ ಅದಾದ್ಮೇಲೆ ಬ್ರ್ಯಾಂಡ್ ಪ್ರಮೋಷನ್ನು
ಹಾ
ಮತ್ತೆ ವಿಡಿಯೋ ಎಡಿಟಿಂಗ್ ಈ ತರ ಇರ್ತ ಅಂತಲ್ಲಿ
ಹಾ ವಿಡಿಯ ವಿಡಿಯ ಟೈಮ್ ಮಾಡ ಬರ್ತೇನ
ಹಾ ನೀನ್ ಯಾವ್ದ್ ಬೇಕು ಅದನ್ನ ಚಾಯ್ಸ್ ಮಾಡ್ಕೇಬೋದು ನೀನ್ ಅಲ್ಲಿ ಹೋಗಿ ಹೋದ್ಮೇಲೆ ನಿ ಸರ್ಟಿಫಿಕೇಟ್ ಕೊಡ ಕೊಡ್ತಾರ ಅವ್ರು
ಹೌದಣ್ಣ ಹ
ಒಳ್ಳ ಗರ್ಮೆಂಟ್ ವಫ ಆದ ತಂದರರ
ಹೌದೌದು
ಹ್ಮ್ ಅವ್ರು ಅದ ಆ್ಯಪನ ನಮ್ ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೇಬೇಕಂತ ಸ ಮಾಡ್ಗಂಗೆಷ್ಟ ನಾವು ಮಾಡೋ ಪ್ರತಿ ಪೋಸ್ಟ್ರ್ ಮಾಡ್ತಲ್ಲ ನಾವು ಅದ್ರ ಲಿಂಕ್ ಕಾಪಿ ಮಾಡ್ಕ ಹಂಗ ಆಪ್ ನಲ್ಲಿ ಹಾಕ್ಬೇಕಂತ ಆಪ್ ನಲ್ಲಿ ಸೆಟ್ಟಿಂಗ್ಸ್ ಇರ್ತಾವಂತ
ಓ ಅಣ್ಣ
ವೇಸ್ಟ್ ಮಾಡಿದ್ರ ಅವ್ರರಿಗೆ ಅದು ಕೌಂಟ್ ಆಗುತ್ತೆ ಅಂತ ಅದ್ರ ಮೇಲೆ ಅದರ್ ಬೇಸಸ್ ಮೇಲೆ ನಮಗಿಂತ ಟ ಏನಿಲ್ಲಾ ಅಂದ್ರರು ಒಂದು ದಿನ ಏನರ ಅಂದ್ರರು ಒಂದುಒಂದ್ ತಿಂಗ್ಗಳಿಗೆ ಒಂಬತ್ತರಿಂದ ಹದ್ನದು ಸಾವರ ಅರ್ನನೆ ಮಾಡಕೊಬೋದಂತ ಅಂದ್ ಹಕ
ಹ ಹೋ
ಅಂದ್ರೆ ಮೂರ್ ದಿನ ಅಲ್ಲಿ ಯಾದಗಿರಿ ಹೋಗ್ಬಿಟ್ಟು ಟ್ರೈನಿಂಗ್ ತಗೋಬೇಕಂತ
ಆಯ್ತಣ ಓದ್ತನಣ್ಣ ಯದ್ಗಿರ ನಾಳೆ ಹೋದ ನಡತಣ ನಾಳೆ ಮಂಡೆ
ಹಾ ಅವ್ಳು ಇವಾಗ ಜಸ್ಟ್ ಪೋನ ಹಚ್ಚಿದ ನನ್ಗ
ಹಾ ಅಣ್ಣ
ಇವಾಗ ಅಷ್ಟು ಫೋನ್ ಹಚ್ಚಿದ್ಲು ಅದಕ್ಕೆ ನೀನ್ ಕಾಲ್ ರಸ್ ಮಾಡಕ್ ಆಗ್ಲಿಲ್ಲ ಅದ್ರ ಸಲುವನೇ ಹೇಳ್ತ್ದ ಎಲ್ಲ ಡೀಟೇಲ್ಸ್ ಎಲ್ಲ ಉಟ ಇವಾಗ ನನ್ಗಂರು ಕಂಟೆಂಟ್ ಕ್ರಿಯೇಷನ್ ಮಾಡಕ್ ಬರಲ್ಲ ವಿಡಿಯೋ ಎಡಿಟಿಂಗ್ ಮಾಡಕ್ ಬರಲ್ಲ ನೀವು ಬ್ರ್ಯಾಂಡ್ಸ್ ಕೊಡ ನಾವು ಪ್ರಮೋಷನ್ ಮಾಡತಂತ ನಾನು ಆಯ್ತು ಸರ್ ಅದೇ ಮಾಡಿ ಅಂತಂದೆ ಆದ್ರೆ ಅಲ್ಲಿ ಹೋಗ್ಬಿಟ್ಟು ನಾವು ಮೂರು ದಿನ ಟ್ರೈನಿಂಗ್ ತೋಬೇಕ ಅಂತ ಅವಳ ಟ್ರೈನಿಂಗ್ ಕೊಡ್ತಾರ ಅಂತ ಟ್ರೈನಿಂಗ ಕಂಪಲ್ಸರಿ ಜಂತ
ಹೌದಣ್ಣ ತೋತವಣ್ಣ ಟ್ರೈನಿಂಗ್ ಹಂಗೇನಿಲ್ಲಲ್ಲ ತೋತವಿ ಟ್ರೈನಿಂಗ್ ಅಲ್ಲ
ಹ್ಮ ಮೂರು ತೋಕಂತ ಹಟ್ರೆ ಹಿಂಗ ತಗೊಂಡದ್ಮೇಲೆ ಅವರೆಲ್ಲಾ ಸೆಟಿಂಗ್ಸ್ ಮಾಡ್ಬಿಟ್ಟ್ ನ ಹೋಗ ್ಮ ಇವಾಗ ಹೋಗ್ಬಿಟ್ಟು ಎಲ್ಲಾ ಅವ್ರಿಗೆ ನಾವು ಕೆಲವೊಂದಿಷ್ಟ ಅಮೌಂಟ್ ನ ಪೇ ಮಾಡ್ ತಂದಲಲ ಅಮೌಂಟ್ ಎಷ್ಟ ಮಾಡ್ತಂದ್ರೆ ಎರಡು ಎರಡ್ ಸಾವಿರದ ಐನೂರು ಅಮೌಂಟ್ ಕೈ ಮಾಡಿದ್ರೆ ಅವರು ಊಟ ಮಾಡೋದಕ್ಕೆ ಮತ್ತೆ ಪಿ ಜಿಗೆ ರೂಮ್ ಕೊಡತಾರಂತೆ ಎಲಾಟ ಅದು ಬರೀ ಮೂರ್ ದಿನಗೋಸ್ಕರ ಅಲ್ಲ ಅಂತ ಇಡೀ ಲೈಫ್ ಟೈಮ್ಗೋಸ್ಕರ ಫ್ರೀ ಇರತ್ತ ಅಂತವು
ಹೌದಣ ಹ ಅಂಗದಾನ ಚಲೋ ತೋಣ
ಇಲ್ಲ ಇವಾಗ ಈ ತರದ್ದೇ ಕಾಲುಗಳು ಜಾಸ್ತಿ ಬರ್ತಾ ಇದೆ ಇವಾಗ ನನಗೇನ ಅದು ಫ್ರಾಡಾ ಏನು ನಿಜಾನ ಒಂದು ಗೊತ್ತಾಯ್ತಲ್ಲ ಸ ಯಾರಾದ್ರು ಹೋಗಿದವ್ರ ಇದ್ದಂದ್ರೆ ಗೊತ್ತ ತವು ಬನ್ನಜ
ಹೌದಣ ಇಬ್ಬರು ಸೇರಿ ಹೋಗೋಣ ತಾಗೋಣ
ಹ್ಮ ಹೌದು ಅವಳತ್ರ ನನ್ ನಂಬ ಅವಳ ನಂಬರ್ ನನ್ನ ಹತ್ರ ಐತೆ ಇವಾಗ
ಆ ಅಣ್ಣ ಅವ್ರು ಮಾತಾಡೋಣ ಸರಿಯಾಗಿ ಕೇಳೋಣ ಏನೇನ ಅದ ಏನೇನ ಇಲ್ಲ ಹೇಳ್ೆೇ ಹೋಗುವಾರ ಒಂದ
ಹ್ಮ ನೀನು ಅಲ್ಲೇ ಇದ್ದು ಕೂಡ ಮಾಡ್ಬೋ ನೀನ್ ಅಲ್ಲೇ ಇದ್ದು ಕೂಡ ಕೆಲ್ಸ ಮಾಡ್ಬಹುದು ಇಲ್ಲಾ ಅಂದ್ರೆ ಇಲ್ಲಿಯ ಮನೆಯಲ್ಲಿಂದಾನರು ಕೆಲ್ಸ ಮಾಡ್ಬೋದು ಒಂದ್ ದಿನದಲ್ಲಿ ಏನಿಲ್ಲ ಅಂದ್ರೆ ವರ್ಕ್ ಆಹ ಒಂದು ಒಂದ್ ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆವರೆಗೂ ಮಾಡ್ಬೋದ ಕೆಲ್ಸ ಹ
ನಾ ಮನೆಯಲ್ಲಿ ಇದನ್ನು ಮಾಡ್ಬೋದ ಅನಣ ಕೆಲ್ಸ ಎಡಿಟಿಂಗ್ ಅದು ಮಾಡ್ಕ ಕಳಸ್ಬೋದ
ಹ ಹೋಮ್ ಫಮ್ ವರ್ಕ್ ಮಾಡ್ಬೋದು ಅಲ್ಲಿ ಹೋಗ್ಬಿಟ್ಟು ವರ್ಕ್ ಮಾಡಿದ್ರೆ ಬರೀ ಎರಡ್ ಸಾವಿರದ ಐದನೂರು ರೂಪಾಯಿ ಏ ಕಟ್ಟಿದೆ ಅಂತ ಅಂದ್ರ ಅಲ್ಲಿಲ್ಲ ವರ್ಷ ಪೂರ್ತಿ ಏ ಲೈಟ ಫ್ರೀ ಊಟ ಎಲ್ಲ ಅವ್ರೇ ಕೊಡ್ತಾರ ಅಂತ
ಹ ಚಲೋ ಅಣ್ಣ ಅದಲ್ಲ ಅದೇ ಮಾಡತೇವಣ್ಣ ನಾನು ನೋಡೋಣ ನಾಳೆ ಹೋಗ್ತರಿ ಇಂಟ್ರವ್ಯೂ ಕೊಟ್ ಬರವಣ ಇಂಟ್ರವ್ಯೂ ಹೋಗ್ ಬರವ ನಾಳೆ
ಹ್ಮ
ಹ ಹೋಗ್ತರಿ ಅಲ್ಲೇ ಸಟ್ ಆಗ್ಬಿಡಮ್ಮಣ ಮತ್ತೇನ್ ಮಾಡತಿ ಇಲ್ಲಿನು ಕೆಲ್ಸ ಇಲ್ಲಾ ಏನಿಲ್ಲಾ
ಹ್ಮ್ ಅಲ್ಲೇ ತಿಂಗಗಳ ಏನಿಲ್ಲ ಅಂದ್ರ ಎಂಟು ಒಂಬತ್ತು ನಾ ತಿಂಗಳ ಒಂದ್ ಹದ್ದು ಸಾವಿ ರೂಪಾಯ ಬಂದ್ರೆ ಸಾಕನ್ಗೆ ಜಾಸ್ತಿ ಏನ್ ಬೇಕಾಗಿಲ್
ಅಲ್ಲಣ್ಣ ಸಾಕಣ ಇಲ್ಲಾಂದ್ರೆ ನ ಬೆಂಗ್ಳೂರ್ ಹೋಗ್ಬೇಕಕ್ಂತಿದ್ದ ಅಣ ಈಗ ನಾಳೆ ಇಲ್ಲ ನಾಳ ಏನ್ ಮಾಡತ್ತ ಕೆಲ್ಸ ಅಲ್ಲಾ ಕೆಲ್ಸ ಇಲ್ಲ ಏನಿಲ್ಲ ಮಳಿ ಇಲ್ಲ ಲ್ಲ ಏನಿಲ್ಲ ಬೆಂಗ್ಗಳೂರು ಹೋಗಕಿರಿ ಸ್ವಿಗ್ಗಿ ಡಿಲಿವರಿ ಮಾಡ್ಬೇಕಂತ ಮಾಡಿದ್ದಣ ಅಲ್ಲೇ
ಯ ಯಾ ಸಿಗ್ಗಿ ಡಿಲಿವರಿ ಮಾಡಪ್ಪ ಅಲ್ಲ ಸಿಗ್ಗಿ ಡಿಲಿವರಿ ಮಾಡ್ರಲ್ಲ ನಂಬಲ್ಲಿ ಯಾರಲ್ಲಿ ಹ
ಅದಕ್ಲ ಅಣ್ಣ ಮತ್ತೆ ನೀನೇ ಇದು ಚಲೋ ಒಂದ ಕೆಲ್ಸ ಹಚ್ಚಿದ ಇದೇ ಮಾಡ್ಕೋತ ಕುಂದಿರ್ತನಣ್ಣ ಮತ್ತೇನ ಅದು
ಹ್ಮ್ ಅವ್ರು ಸ್ವಿಗ್ಗಿ ಝೊಮಾಟೊ ಎಲ್ಲ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಅಂದ ಸಾಯಂಕಾಲ ಗಟಡೆ ಗಾಡಿ ಮೇಲೆ ತಿರುಗಾಡ್ಬೇಕು ಎಲ್ಲಾ ಬ್ಯಾಗ ಫ್ಯಾನ್ ಬರ್ತ್ತೆ ಎಲ್ಲ ಬುಡ ಫ್ಯಾನ್ ಬರ್ತ್ತೆ ಏನ್ ಮಾಡಕಲ್ಲ ಬಸ ಪ್ಪ ಇವಾಗ ಹ ಇವಾಗ ಜಷ್ಟ ತಾನೆ ಅವ್ರು ಅವರು ಒಂದು ಯಪ ಅಂತೆ ಅಸರ್ಕ ಅಂತ ಅನ್ಬಿಟ್ಟು ಒಂದು ಪ್ಲೇ ಸ್ಟೋರ್ ಅಲ್ಲಿ ಒಂದು ಆಪ್ ಇದೆ ಅಂತೆ ಆ ಆ್ಯಪ್ ಮುಖಾಂತ ತರ ನಾವು ಕೆಲ್ಸ ಮಾಡ್ಬೇಕು
ಹೌದಣ್ಣ ಕುತ್ತಲೆ ಕೆಲ್ಸ ಅಂದ್ರೆ ಚಲೋ ಅದೆಲ್ಲ ಇಲ್ಲೇ ಮಾಡ್ಕೊಂಡ ಮುದನ ತೋಣ ಮತ್ತನ್
ಹಾ ಅದು ಒಂತರ ಒಳ್ಳೆ ಐಟ್ಯಾನೆ ಇವಾಗ ಪಫಸ್ಟ್ಗೆ ಕೆಲವಸತಿ ನಮ್ ನಮ್ ಫ್ರೆಂಡ್ಸ್ ಎಲ್ಲ ಹೋಗಿರ್ತಾರಲ್ಲ ಇವಾಗ ಫಸ್ಟ್ ಪೇಮೆಂಟ್ ಎಲ್ಲ ಪೇ ಮಾಡಿರ್ತಾರೆ ಒಂದು ಎರಡ್ ಸಾವಿರ ಎಂಟು ಸಾವಿರ ಹಿಂಗೆ ಎಲ್ಲ ಪೇ ಮಾಡಿರ್ತಾರಲ್ಲ ಆಮೇಲೆ ಇವ್ರ ಕೈಯಿಂದ ಅವ್ರು ದುಡ್ಡ ನಿಸ್ತಾರೆ ಇಸ್ಕೊಂಡ್ ಬಂದ್ ಬಿಟ್ಟು ಒಂದು ಹದೀನಾರುಸಾವಿರ ಹದಿನೇಳು ಸಾವರ ಡ್ ದಿವ್ಬಿಟ್ಟು ಕಂಪ್ನಿ ಎಲ್ಲ ಮುಸ ಹಾಕ್ಬಿಟ್ಟು ಹೋಗ್ಬ ಬಿಡ್ತ ನಮಗೆ ಏನಾದ್ರ ಅದೇ ತರದೆ ಏನ ಒಂದು ಭಯ ಹ್ಮ ಹ್ಮ ಅವ್ರಲ್ಲ ನಾವೆಲ್ಲ ಕ್ಲಿಯರ್ ಆಗ ಕ್ಲಿಯರಿಟಿ ತಿಳ್ಕೋಬೇಕಲ್ಲ ತಿಳ್ಕೊಂಡ ಮೇಲೆ ಹೋಗ ಸಾಧ್ಯ ಅಲ್ಲಿ ಹೋಗ್ಬಿಟ್ಟ ಏನನು ಗೊತ್ತಿರ್ಲಾರ್ದ ಅವರು ಪನ ಇವಾಗ ಕೆಲಸ ಇದೆ ಬಾ ಅಂತಂದ ಅಂತಂದ್ರೆ ಇವರು ಅನ್ ಎಜುಕೇಟೆಡ್ಗಳಿಗೆ ನಮ್ಗ ಏನು ವ್ಯಾಲ್ಯೂ ಇರುತ್ತೆ
ಅದನ್ನು ಕರೆಕ್ಟ್ ಅದಾನ ಕರೆಕ್ಟ್ ನಿಮ್ದು ಕರೆಕ್ಟ್ ಐತಣ್ಣ ಹೋಗಮ ತೋಣ ಕೇಳ್ಕರ ನಾಳೆ ಹೋಗ್ಕರ್ ಬರಮ್ಮಂಗ
ಹಾ ಇವ ಇವಾಗ ಸಾಯಂಕಾಲ ಆರ್ ಗಂಟೆ ಆಗ್ಲಿ ಆರ್ ಗಂಟೆ ಆದ್ಮೇಲೆ ಕಾಲ್ ಮಾಡ್ತನಿ ನ ತಂದಿ ನಾ ಅವಳಿಗೆ ನಾನು ಬಂದ್ರೆ ಇವಾಗ ನಾನ ನ ಒಬ್ಬನ ಅಂತರು ಬರಲ್ಲ ನನ್ ಜೊತೆ ಒಂದು ನಾಲ್ಕ್ ಜನ ಹಡರು ಕರ್ಕೊಂಡ್ ಬರ್ತೇನಿ ಅವ್ರಿಗನ್ ಕೆಲಸ ಕೊಡ್ಸ ಅಂತನಿ ನಾನು ಹಾ ಕರ್ಕೊ ಮನೆ ಕರ್ಕೊಂಡ ನಮಗೆ ಅದೇ ಹುಡ್ರ ಜಾಸ್ತಿ ಬೇಕಾಗಾರ ಅಂತಂದಳೆ ಏನ್ ಅವ್ರ ಅವ್ರ ಕಡೆಯಿಂದ ಏನ ಆ್ಯಪ್ ಪ್ರ ರ ಆಗಿರ್ಬೋದು ಮತ್ತೇನದರ ಆಗಿರ್ಬಹುದು ನಾನು ನಮ್ಗೆ ಎರಡಸಾವಿರದ ಐನೂರು ರೂಪಾಯ ಅಂದ್ರೆ ಆಗಲ್ಲ ಸ್ವಲ್ಪ ಅಮೌಂಟ್ ಅನ್ನ ಕಡಿಮ ಮಾಡಿ ಪಿ ಜಿಗೆ ಅದ ಅಂತಿ ನ ಒಂದು ಎರಡು ಸಾವಿರ ಒಂದ್ ಹದ್ನೆಂಟವರ ಹಂಗ ಮಾಡ್ಬೋದು ಹ ಮಾಡ್ಬಿಟ್ಟು ನಾನು ಅಲ್ಲಿ ಫಸ್ಟ್ ಕೂಡ ಲ್ಲಿ ಕಂಪನಿ ಸೀನಿಯರ್ಸ್ ಇರ್ತಾರಲ್ಲ ಅವರು ಕೂಡ ಸ್ವಲ್ಪ ಮತ್ ತಡಬೇಕು ನಿಮಗೆ ಅಮೌಂಟ್ ಹೆಂಗ್ ಬರುತ್ತಾ ಯಾವ ತರ ಬರುತ್ತಾ ಡೈರೆಕ್ಟ ಆಗಿ ಹೋಗ್ಬಿಟ್ಟು. ಅವ್ರ ಮೇಡಮ್ ಹತ್ರನೆೇ ಮಾತಾಡ್ಬೋಡದು್ ನಾವ ಕಂಪನಿ ಸಿನಿರ್ಸ್ ಎಲ್ಲ ಇವಾಗೆಲ್ಲ ಪೇಮೆಂಟ್ ಎಲ್ಲ ತಗೋತಿರ್ತಾರಲ್ಲ ಅವರೆಲ್ಲ ಇರ್ತಾರೆ ಅಲ್ಲಿ ನಿಮ್ಗೆಲ್ಲ ಪೇಮೆಂಟ್ ಅಲ್ಲಿ ಯಾರೀ ಜನ್ ರೇಟ್ ಆಗ್ತಾ ಇದೆ ಮತ್ತೆ ತಿಂಗಳ ತಿಂಗಳು ಬರ್ತಾ ಇದೆ ಇಲ್ವಾ ಅಂತ ಅಂದ್ಬಿಟ್ಟು ನೋಡಕ ಬೇಕು ರಾವಳ ಅಲ್ಲೋ ನನಗೆ ಒಂದ್ ತಿಂಗಳಲ್ಲಿ ಎರಡ್ ಸತಿ ಬರ್ತ ಎಷ್ಟ ಅಂತೇ ಪೇಮೆಂಟ್
ಒಂದ ತಿಂಗಳಲ್ಲಿ ಎರಡ್ ಸಾವಿರ ತಿಪಂ ಎ ಹದ್ದು ದಿವ್ಸಗೆ ಒಂದ್ಸರ್ತಿ ಬರ್ತೈತೆ ಅನೋಣ್ಣ
ಸತಿ ಪೇಮೆಂಟ್ ಕನ್ಫರ್ಮ್ ಬರುತ್ತೆ ಅಂತಂದ
ಎಲ್ಲ ಚಲೋ ಆದವಣ್ಣ ಹಂಗಧರ ಮಾಡೋಣ್ ತೋಣ ಹದಿನೈದ ದಿನಕ ಒಂದ್ಸರ್ತಿ ಪೇಮೆಂಟ್ ಅಂದ್ರೆ ನಮಗೂ ಚಲೋ ಆಗ್ತದ
ಹ ಚೊಲತಾ ಬೀಡು ಸ್ವಲ್ಪ ಕ್ಲಾರಿಟಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕೊ ಕೊಡ್ಲ್ಲ ನನಗೆ
ಹೌದಣ
ಹ್ಮ್ ಇದ್ರ ಸಲುವಾಗಿನೆ ಒನ್ ಸ್ವಲ್ಪ ಅವರು ಇವಾಗ ಇನ್ನ ಸ್ವಲ್ಪ ನಿಂತತ್ಬಿಟ್ಟು ನಾನು ಫೋನ್ ಮಾಡತನೆ ಅವನಿಗೆ ಫೋನ್ ಮಾಡ್ಬಿಟ್ಟು ಎಲ್ಲ ಡೀಟೇಲ್ ಕೇಳತ್ನ್ ಎಲ್ಲಿ ಎಲ್ಲಿ ಲೊಕೇಶನ್ ಆಗಿದೆ ಅದು ಕಂಪೂಟರ್ ಎಲ್ಲ ಕೇಳತ್ ನೀ ಯಾದ್ಗಿ ಹೇಳತನ್ ನಮ್ಮ ಫ್ರೆಂಡ್ಸ್ ಅವ್ರೆ ಹೋಗ್ಬಿಟ್ಟು ಸ್ವಲ್ಪ ವಿಚಾರ್ಸ್ಕೊಂಡ್ ಬಾ ಅಂತ ಹೇಳತ್ ನಾನ
ಕೇಳೋಣ ಆರಾಮ್ಸ ಕೇಳ ಕೇಳಕ್ರ ಮಾಡೋಣೋಣ ಹಂಗೇನಿಲ್ಲಾ
ಹ್ಮ ಅವರು ಹೋಗ್ಬಿಟ್ಟ ವಿಚಾರ್ಸಗೊಂಡ ಬರ್ತಾರ ಇವಾಗ ವಿಚಷ ಬಂದ್ಮೇಲೆ ನಾವು ಹೋಗಕ ಸ್ವಲ್ಪ ಅನುಕೂಲ ಆಗುತ್ತೆ.
ಹಾ ಅಣ ಕರೆಕ್ಟ್ ಅದ್ ಹ ನಂದು ಮ್ಯಾರೇಜ್ ಆದೋಣ ಸ್ವಲ್ಪ ಅದ್ರ ಸಲವಾಗಿ ನನ್ಗೂ ಸ್ವಲ್ಪ ಯಾವಾದ್ರೂ ಜಾಬ್ ಮಾಡ್ಬೇಕಂತ ಬಂದ ಅಣ್ಣ ನಾ ನಂದು ಎಂಗೇಜ್ಮೆಂಟ್ ಆಗ್ಯದಣ್ಣ ಹಾ ಅಣ್ಣ ಎಂಗೇಜ್ಮೆಂಟ್ ಆಗ್ಯದಣ್ಣ ನಂದು ಅದ್ರ ಸಲವಾಗಿ ಈಗ ಮ್ಯಾರೇಜ್ ಮಾಡ್ಕೊಬೇಕಣ ಈಗ ಸ್ವಲ್ಪ ಎಲ್ಲಿರ ಕೆಲ್ಸ ಸ ಕೆಲ್ಸ ಮಾಡ ಕೇರಿ ಮಾಡಿದ್ರ ಆಯತ ಅಂತ ಕ ನಂದವಣ ಎಲ್ಲಾ ಮನೆಯಲ್ಲಿ
ಹೌದಾ ಏನ್ ಕೆಲ್ಸ ಮಾಡ್ತೇಪ್ಪಾ ನೀನು ಇಷ್ಟ ಆಂಡ್ಸಮ್ ಇದಿ ರಾಜ್ಯದಂಗಗೆ ಇ ಯಾಕ ಕೆಲಸ ಮಾಡ್ತ ಬಿಡು ಮಾರಾಯ ಎಷ್ಟ
ಅಂಗನ ಲೋಣ ಏನಿಲ್ಲಣ ಮನೆಗೆ ದೊಡ್ಡ ಮನ ಮಗ ನಾನೇ ಮೂವರ್ ತಮ್ಮರಾರ ಜಲ್ದಿ ಲಗ್ನ ಮಾಡ್ಲಾತರ್ ನಂದು ಮನೆಗ್ ಯಾರು ಮಾಡೋರಿಲ್ಲ ಏನಿಲ್ಲ ಹ ಅಣ್ಣ ನಾನೇ ದೊಡ್ಡವಣ್ಣ ನನ್ನಿಂದ ಇನ್ನ ಮೂವರು ಹುಡು ತಮ್ಮರಾರ
ಹ್ಮ್ ಹ್ಮ್
ಹ್ಮ್ ಅದ್ರ ಸಲಗೆ ಒಬ್ಬ ಅಂದ್ರೆ ಸೈನ್ಸ್ ಓದಲ ಆತ ಸೆಕಂಡ್ ಇಯರ್ ಐತಿ ಮೊನ್ನೇ ನೀಟ್ ಎಕ್ಸಾಮ್ ಬರ್ದ ಬಂದಾನ
ಹ್ಮ್
ಟೆತ್ ಕಂಪ್ಲೀಟ್ ಆಗದಣ ಈಗ ಸೈನ್ಸ್ ಹಚ್ಚಿ ನ್ಗನು ಇನ್ನೊಬ್ಬ ಸೆವೆಂತ್ ತಾನ ಈಗ ಮನ್ಯಾಗ
ಅಲ್ಲಿ ನೀವು ನಾಲ್ಕು ಜನನಾ
ಹಾ ನಾಕ್ ಜನ ಅಣ್ಣ ನಾಕು ಗಂಡ ಮಕ್ಳು ಅಣ್ಣ ಹೆಣ್ಮಕ್ಳು ಇಲ್ ನಮ್ಗೆ ನಮ್ ತಂಗ್ಯರ್ ಇಲ್ಲ ನಮ್ಗೆ ಅಕ್ಕರ್ನು ಇಲ್ಲ ತಂಗಿಯರ್ನು ಇಲ್ಲಾ ನಾಕು ಮಂದಿ ನಾವೇ ಇದ್ದೀವಿ. ಅದ್ರ ಸಲವಾಗಿ ಈಗ ಮನ್ಯಾಗ ಕೆಲ್ಸ ಮಾಡೋರ್ ಯಾರುಲ್ಲ ಜಲ್ದಿ ಲಗ್ನ ಮಾಡ್ಲಾ ಆತರ ಯಾವ್ದ್ರೆ ಒಂದ್ ಜಾಬ್ ಮಾಡ್ಬೇಕಂತ ನಂದದಣ
ಅದೇ ಅದೇ ಮಾಡೋಣ ಬಿಡೋ ಜಾಬು ನಾಳೆ ನಾನು ಇವಾಗ ಸಂಜಿಕ ಫೋನ್ ಹಚ್ಚಿ ಕೇಳ್ ಂತ ಅಂದ್ರೆ ನಾಳೆ ಬೆಳಿಗ್ಗೆನೆ ಹೋಗ್ಬಿಡೋಣ ಅವ್ರ ಹತ್ರ
ಆಯ್ತ ನ ಮುಂದೇಳಿ ಹೋಗೋಣ ಹಂಗೇನಿಲ್ಲಾ ನಾನು ಬರ್ತೇನೆ ಇಬ್ಬರು ಸೇರಿ ಹೋಗೋಣ
ಅದೇ ಹೋಗ್ಬಿಟ್ರರು ಅದ ಏನಂತಾರೆ ಟ್ರೈನಿಂಗ್ ಎಲ್ಲ ಇಷ್ಟೊಂಡ್ ಬಿಿಟ್ರ
ತ ಬೈಕ್ ತಗೊಂಡು ಹೋಗೋಣ ಕಾರ್ ತಗೊಂಡ್ ಹೋಗೋಣ
ಹ ಬೈಕ್ ಐತ ಬೈಕ್ ತಗೊಂಡು ಬಿಡೋಣ ಇಲ್ಲಾ ಅಂದ್ರೆ ಶಾಪುರ್ಂದ ಇಲ್ಲಿ ಎಲ್ಲ ಬಸ್ ಬಸ್ ವ್ಯವಸ್ಥ ಬಸ್ ಯಾನ ಕೂಡಣ ಅಂತ ನಮಗೇ ಏನೋ ನಮಗೇ ಏನೋ ಕೆಲ್ಸ ಬೇಕು ಬು ದುಡ್ಡು ಬೇಕು ಅಷ್ಟೇ
ಹ ಅಷ್ಟ ಅಣ್ಣ ನಮ್ಗೇನಲ್ಲ ಸರಿ ತಗೋ ಅಣ್ಣಾ ಸ್ವಲ್ಪ ಫೋನ್ ಬರ್ಲಾತತ ಮನಿಲಿಂದ ಸರಿ